ಬತ್ ಮಲು ಭೈ ಮಲ್ಲಬಾಯಿ ಮಲ್ಲುಭಾಯಿ ಹಾಕ ಮಲ್ಲಬಾಯಿ ಅಂತ ಮಲ್ಲೆ ನಂಬಲ್ಲಿಿ ಬಗೆ ಉಳಿದಳ ಬ ಹುಡುಗ
ಹ್ಮ
ಹುಡುಗಿ ಹೆಸರ ನ ಅಲ ಬೈ
ಬ ಹ ಹ
ಮಾರ ಮೇ ಜತೆ ಮಲಬಯ ಹ ಹುಡುಗಸರ ಹುಡುಗಿ ಇರ್ತಾರ ಹುಡುಗ ಹುಗಿ ಇರ್ತ್ತಾರ ಹಳ ಮಕ್ಕಳಂಬಲ್ಲಿ
ಹ್ಮ ಹಾ
ಹ್ಮ್ ಇನ್ನ ಬಾನ ಅದ ಏನಿಲ್ಲ ಹಂಗೆ ಅದೇ ಸತ್ಯ ಪದಗಳನ್ನು ಬಸಲ್ಲ
ಹ ಅದಿಕ್ಕೆ ಬಳ್ಸಿದಿ ಅದಿಕ್ಕೆ ಹೇಳಿದ್ ನನ್ ನ ನಂದಾಜ್ ಭೈಿ ಅಂತಾನೆ ನಂದಾಜ ಭೈಿ ನಂದಾಜ ಬೈ ಚಲೋ ಆತಡ ಭೈ ಹ
ಎಲ್ಲಿದ್ದೀಯಾ
ಬೈಬಲ್ ಸ ಉತರಲ್ಲ ಕುಂಚೋಡ ಮಾತಾಡಕ್ಕೆತ್ ಪ್ರದರ್ಶನ ಆಗ್ಲ ಬೇಕು
ಹ
ಈಗೇನು ಮಾಡ್ಲ ಮತ್ತೆ
ಮತ್ತ ಯಾರಾನ ನೋಡ್ರ ಮತ್ತ ತಾರೋಣ
ಲಯನ್ ಮಾಡಲಿ ಅವ್ರ ಕುಂಗಿನಿಯಾಗ ಅವ್ರರು ಇರ್ಲಕ್ಕ ನಮ್ಗೆ ಕುಂಗಿನ ನಾವ ಇರ್ತಿವಿ ಮಂದಿ ಏನಾರಂತ ರ ತಲಿ ಕೆಡ್ಸ್ಕೊಬು ಡೇಂಜರ್ ಇರ್ಲಕ್ಕ
ಹೇ ಹ ಒಂದ್ಸ ಹಸಿನಂದ
ಹ ಏನಂತ
ಹ ಏನ್ ನಡಸಿನ ಅಲ್ಲಿ ಮಲ್ಲೆ ಒಬ್ಬ ಚಿನ್ ಜನ ಸಂದಗ ಇರ್ತಾನ ಅಂತಂದಿದ್ದ ಅವಾಗ ಅಂದ್ರೆ ಒಂದ್ ವರ್ಷತಿ ಈಗ ಎಲ್ಲ
ಯಾ ಇಲ್ಲ್ರ ಯಾವಾಗ ಕಿರಿಯರ ಯಾರ ರಚ್ಚಿದಾಗ ಮಾತಾಡಿಕೆ ಅಂತ ಕುಂತತಿರ್ತನಿ ಅವೇ ನೋಡಿ
ಆಯ್ತಿಲ್ಲ ಇಲ್ಲಪ್ಪ ಹೊಸನಂತ ಎಲ್ಲ ಹಂಗಗೆನ್ ತಗೋ ಹಂಗ ಕೇಳ್ತಂ ನನ್ಗೆದ ಅಂದೆ
ಹಚ್ಚಿದ್ರ ಕಿರಿ ಹಚ್ಚಿರ್ತಾನ ಸಂತೆ ಇಲ್ಲ ನೀವರ ಪ್ರೆಷರ್ ಆಯ್ತ ಅವ್ರ ಜೊತೆ ಬಿಟ್ರಿ ಯಾರ್ ಜೊತಿ ಮಾತಾಡ್ತರ್ತನಿ
ನನ್ನ ಎಂದಲ್ಲ ಅಂಗನ ಇಲ್ಲ ಇಲ್ಲ ಡ ಜಾಸ್ತಿ ಇರ್ತವ ಏ ಇಲ್ಲ ಕಂಟಿನ್ಯೂ ಮಾತಾಡ್ತಾ ಇರ್ತಾನ ನಾ ಸನಯಕ್ ಹೋದ್ರ ನಮ ಮ ಮತ್ತನ ಎಲ್ಲಾ ದೂರವ ತಾನೆ ಮತ್ತೆ ನಡ್ತಾನೆ ಹುಡುಗಿ ತಂದಪ್ಪ ಹ್ಮ
ಅಲ್ಲಾ ನಾವ್ ಏನಾದ್ರು ಮಾತಾಡಕ್ ಕುಂತೀವ ಅಂದ್ರರು ಬಗ್ಲಕ್ ಕೊಡ್ತಾರ ಕುಂತು ಕಿವಿ ಕೊಡ್ತ ಮನ್ ಯಾರರು ಹುಡುಗರ ಜೊತೆಗೆ ಮಾತಾಡಿದಂಗ ಏನ್ ಹೇಳ್ಬೇಕು ಅವ್ರಿಗೆ ಹ ನಾ ಏನಾರು ಏನಾರರು ಮಾತಾಡ್ತಿರ್ತಿವಪ್ಪ ಲಪಡ ಲಪಡ ಈಗ ಯಾವ ಮಜಕ್ ಮಾಡ ಟೈಮ ಇ ನಿಂದೇ ವಿಷಯ ತಕೊಂಡಿ ಅಂತ ಇಟ್ಟಗ
ಹ್ಮ ಹ
ತ್ತದಿಲ್ಲ ಅದಕ್ಕೆ ಎದ್ದ ಹೋಗೋದು ಪಾಡ ಅದಕ್ಕೆ ಅ ತೋಗಬಿಡ್ತೀವಿ ಯಾರ ಒ ನಿಂದ್ರ ಕೋಲ ಮದಲಿ ಅದ್ರೊಳ ಸಂಂತೆಂದ ಆಾಗಾಗ ಎತ್ತಿರ್ತದತ್ತ ಯ ಬೇರೆಲ್ಲ ಪಾ ತರ್ಕೊ ಕೂತಿರ್ತದ ನಿಮ್ ರ ಆಚಕಲ್ಪಾ ಮಾಡಲ್ಪಾ ಅಂತರ ಅವಾಗ ಡೌಟ್ ಬರ್ತ
ಹ್ಮ್
ಸುಮ ಯಾರ ಅಂದ್ರದ ಎದ್ದು ಸು ನಮ್ಮ್ ನ ಮಾತಾಡ್ಕ ಅನ್ಕ ಹಚ್ಚಿದ್ ನಂತತ್ರ ಒಂದೊಂದ್ ತಾಸ ಮಾತಾಡ್ತಾರ ಸಂತೆ ಹಚ್ಚನ್ಂತ್ರ ಬಿಡೋದಿ ಎಲ್ಲ ಅವಂದ ಏನ ಏನಾರ ಏನಾರ ಟಾಪಿಕ್ ತರ್ಕಂತ ಹರ್ತಾನ ಒಂದ ನಲ್ವತ್ತು ನಿಮಿಷ ರುತದ ಕಿರಿ ಹಚ್ಚಿದ ಆಯ್ತ ಅದು ಟೈಮ್ಗೋದ ಹೋಗದೆ ಸುಮ್ ಏನಾರ ಏನಾದ್ರು ಮಾತಾಡದೆೇ ಒಂದ್ ತಾಸ ದೇಡ್ ತಾಸ ಹೋದ್ರು ಯತೆ
ಹ್ಮ್
ಹ್ಮ ಅದಕ್ಕೆ ಯಾರಿಗ್ ಬಗ್ಲಕ ಇಟ್ಕಕ್ ಹೋಗ ಅಲ್ಲ ಜಾ ಹಾಕಿಟ್ಟು ಹ ಸುಮ್ಮಿಯಿಂದ ಗಡಿಗೆ ತಲಿ ಕರ ಅವರು ಒಂದು
ನಾವೇ ಕಾಲೇಜ್ ಹರ್ಬೇಕೇನಾ ಂದಪ್ಪ ಸ್ಟಾರ್ಟಿಂಗ ಲಾಂಗನ ತಗೊಂತ ಅಂದ ನಿನ್ನೆ ಬೈ ಮಿಸ್ ಆಗ್ಯಾರ ಅದ ಏನೋ ಏನೋ ಅ ಮಿಸ್ ಕೊಡಬೋದ ನ ದೋಷ ತೋನ್ನೆಫನ ಒಂದು
ಹ್ಮ್ ಹ್ಮ್
ನೀ ತ ಬಲ ಶಿವಿವಾಯ ನೀ ಇ ಕೆಾನ ಆಡೆ ಹೋಗ ಮಾಹಿತಿ ಊಟಗ ಟೈಮ್ ಬರ್ಲಕ್ ಹೋಗ ಇ ಕಡೆತ್ತು ಮೂರ ಅಯ್ಯೋ ಮೂರು
ಮೂ ಮೂರು ನನಗೆ ಹೆಚ್ಚಿದೆ ಏನು ಮೂರುಕ್ ಮೂರು
ಹಂತ ಇಲ್ಲ ನನ್ ದೋಸ್ಡ್ ದಡ್ಡಯ್ಯ ಆಗಳ ಮನ ಇನ್ನ ಐ್ ವರ್ಷದ ರೋಬಿ ಟೋಟಲ್ ನಾವು ಕಲ್ಯ ಈಗ ಒಂದ್ ವರ್ ಮಾತಾಡಕ್ ಟಾಪಿಕ್ ಲ್ಲ ಮತ್ತತ್ರರೆ ಯವು ಬರ್ತಾವ ಮತ್ತ ಮಾತಾಡಲ ಇಲ್ಲಿ ಹುಡುಗಿ ಟಾಪಿಕ್ ಹುಡ್ಗಿ ಇದ್ರನ ಟಾಪಿಕ್
ಹ್ಮ
ಪ ಪದಗಳು ಬಾಳ ಡೇಂಜರ್ ಇತ್ತ ನ ಅದಕ್ಕೆ ಆ ಬರನುಗದಾವ ಕಡಿ ಹಳ ಇಡ್ತಾವ ನಂಬಿಕೆಲ್ಲೋ್ರ ಮೇಾಲ ಅದಕ್ಕೆ
ನನಗ್ ಹೆಂಗ ಸಂಚನ್ ಬಕ್ ಪ್ರೆಷನ್ ಬ ನಂಬ ಬಕ್ಿರ್ಲದ ಅಳ ಇ ಪುಣ ಅವ್ನ್ ಫೋನ್ ಹಚ್ಚಿ ಅನ್ಲಿ ಒಂದ್ ಐದ ಐದಾರ ನಿಮಿಷ ಮಾತಾಡ್ಯನ ಲಾಸ್ಟ್ ಮುಗಿಯಕ್ ಬಂದಾಗ ಏನ್ ಮಾಡ್ಯನಪ್ಪಾ ನಾವ್ ಫ್ರೆಂಡ್ ಫೋನ್ ಹಚ್ಚೇನ ಅಂತೇಳಿ ಫೋನ್ ಕಟ್ ಮಾಡಿಬಿಟ್ಟ
ಎ ಪ್ರಷಯ
ಹ್ಮ ಪ್ರಶೆ ಅವಂದ ಎತ್ತದ ಅವನ ಎತ್ತ ಹಚ್ಚಿದ್ದ ಪುಣ್ಯಕನ ಹಚ್ಚಿದ್ದೆ ಅಂದ್ರೆ ಏನಿಲ್ಲ ಇದ್ದ ಗಡಿ ಫೋನ್ ಹಚ್ಚು ಮಾಡ್ತಿದ್ದೆ ಅವ್ನಿಗೆ ಅವನೇ ಹೆಚ್ಚಂತ ಆಯ್ತು ಹೋಗ್ಲಿ ಬಿುಡ್ಬ ಅಂತೇಳಿ ಸುಮ್ಮನೆ ಕಡೆ ಆಯ್ತ ಇಿಂದಗಡೆ ಕೇಳಿದೆ ಎಲ್ಲ ಹ ದೋಸ್ತ್ ಹಚ್ಚಿದ್ದ ಅಂತ ಹಿಂದ ಗಡೆಡಿ ಕೇಳಿದೆ ಹಂಗೆ ಕಟ್ ಮಾಡಿದ ಅಂದ್ರೆ ನಮ್ ದೋಸ್ತ್ ಫೋನ್ ಹಚ್ಚ ಅನ್ ಹೋದ್ರು ಅಲ್ಲಿ ಬಿಡ ಅಂತ ಯಾರ್ಲಿ ಮನ್ ಕಣ್ಣ ಅನದು ಇನ್ನೋ ಒಂದಂದು ಮೂರ್ ನಿಮಿಷ ಮಾತಾಡಿ ಹಿಂದಗಡೆ ಹಚ್ಚಿದ್ರ ಹತ್ ಹೋದಿತ್ತಲ್ಲ ಅಂದ್ರ ಲ್ ಬಿಡ್ಲೆ ಆ ಕಡೆ ಅಂತ ಅದಕ್ಕೆ ಅವನಿಗೆ ಅ ಹೋಗ ಹಚ್ಚಕ್ಕೆ ಎದೆ ಡಗ್ ಡಗ್ ಡಗ್ ಅಂತ ಏನ ಏನ್ ಮಾಡ್ತಾರಪ್ಪಾ ಇವ್ರದ
ಅದು ಭೈ ದೋಸ್ತಿ ಅಂದ್ರ ಅದು ಹಂಗಿರ್ಬೇಕು ಏನ್ ದೋಸ್ತಿ ಅಲ್ಲಿ ಎಾರ ಇರ್ತೋ ಎಮರ್ಜೆನ್ಸಿಕ ಕಟ್ಬಿಡ್ತಾರಪ್ಪ ಏನಾನ ಎಲ್ಲೋ ದೋಸ್ತಿ ಮೇಾಲ ಎಷ್ಟ ಪ್ರೀತಿ ನ ಮ್ದೋಸ್ತಾರ ಯಾರಿಗಾರ ಮತ್ತೊಬ್ರ ಮಾತಾಡ್ಲತಾರಂದ್ರನು ಎತ್ ಮಾತಾಡದೇ ಇಲ್ಲ ಏ ಮನೆ ಮಾತಾಡ್ಲತ್ತಲ್ಲಿ ಅಂತಾರ
ಅ ಇದೆೇ ಇದೆೇ ಅಲಿ ದೋಸ್ತಿ ಭೈ ಯ ಕೆತ್ತಲ್ಲ ಅಂದ್ರ ಅವ್ರ ಬಗ್ಗೆ ಎಲಟು ಗೊತ್ತಿರ್ತದ ಅದೇ ಇದೇ ಅಸ್ಲಿ ದೋಸ್ತಿ ಅವ್ರ ಮಗಿ ಅಲಾಟ ಹಯ್ತಿರ್ತದೆ ಏನ್ ಕೆಲ್ಸ ಎಲ್ಲ ಮಾಡಕ ಅರಾಮ್ ಹಚ್ಚತಾರ ದ ಕೆಲ್ಸ ಇರ್ಲಾರ್ದ ಅದಕ್ಕೆೇಂತ ಎತ್ತಲ್ಲ ಅವರು ಪಕ್ಕ ಗೊ್ತ್ತರ್ತದ್ರೀ ನಮ್ಮ ಬಗ್ಗೆ ಇದು ಅಸ್ಲಿ ದೋಸ್ತಿ ಅದು ಎತ್ತದ ಸುಮ್ ಅವಾಗ ಅವಾಗ ಏನ್ ತಿಳ್ಕೊಂತಾರ ಏನ್ ಮಾಡ್ತಾರಂತ ಪಟಕ್ನ ಹತದ ಅದು
ನಂಬಲ್ ಭೈ ಮಕೊಂಡಿರಂದ್ರೆ ಎದ್ದ್ ಎತ್ತ ಮಾತಾಡೋದಿಲ್ಲ ಮತ್ತಏ ಆಮೇಲೆ ಎದ್ದಾಗ ನೋಡಮ ತಗೋ ಆಟ್ಟೆ ಸೈಡ್ ಅಂತ ಮಗೊಂಡ್ ಬಿಟ್ಟಟ್ಬ ಬಿಡ್ತಾರ
ಅವ್ರ ಪುರ ಲೆಜೆಂಡ್ಸ್ ಬ ಅವರು ಅವ್ರಗ ಈ ವಡ್ಸಿಲ್ಲ ಅವ್ರಿಗೆ ಏನ್ ಮಾಡಕ್ ಆಲ್ಲ
ಒಡ್ಸ
ಏನಳ ಸರಿ
ಮಾತೇ ಇಲ್ಲ ಮತ್ತೆ ಆಡಲ್ಲ ಮತ್ತೆ ನಿಲ್ಸಲ್ಲ
ಮತ್ ಇದ್ರ ಮಾತ್ ನಿಂದಿರ್ಸಿದ್ರ ರೊಕ್ಕನೇ ಬರಲ್ಲ ಹಂಗದು ಹ ಮಾತ್ ಮಾತಾಡಕಂತೆ ಮಾಡ್ಯಾರ ಇದು ಎಷ್ಟಲೇ ಇ ಮುಗೀತಂದ್ರು ಬೇರೆ ಟಾಸ್ಕ್ ಕೊಡತ ನಾವು ಉದೋಗ ಪಡತನ ಮುಖ್ಯವರು ಪಾಠ
ಹ್ಮ್
ಎನಲ್ಲ ಇವ ಕೊಡ್ಬೇಕನ ಅದ್ರಕಿನ್ನ ಇದು ಬಾಡ
ಬೈ ಇದಕ್ಕ ನಿದ ವಷ್ಟುುದ ಕೊಟ್ರ ಎಲ್ಲ ಎ್ದ ಬಿಡ್ತಾವವೆಿಗೆ ಕಂಪನಲ್ಲ ಸ
ಖ
ಹಲಿ ಶಿವ ಹೋಗಿಡದ ನೆಲ್ಲಂದ ಹಗಿದ್ದೇ ನ ನಿನ್ಗೆ ಲ ದೋಸ್ತಿ ಎಲ್ಲ ಅ ಕಣ್ಮಾತನಲ್ಲ ಅಂದ್ರ ತಿ ್ ಮಜ ನೀರ್ ಕುಡಿಯನೆ
ನೀರ್ ಕೂಡ ಸ್ನೋ ಅನ್ಬಕ್ ನೀ ನೀರ್ ಕುೂಡ ಸ್ನೋ ಬೈಅನ್ಬ ನೀ ದೋಸ್ತಿ ಸಲಕ ಏಂದ ಆಪ್ರೇಷನ್ ಮಾಡಿದ್ರಯ್ತೋಬಯಿ ಏನಾರ ತಗೊಂಬರ್ಲನ ಇವತ ಟಿಕಾ ಹೋಗ ಸಲಿಕ್ಕೆ ತರ್ಲನು ತೋಡ ಪನ
ಇಲ್ಲ ಮಧ್ಯಾಹ್ನ ಯಾಕ ಬಾಗ ಮಧ್ಯಾಹ್ನ ಅಂತ ಬಯ ಅಲ್ಲಿ ನಂದಿದ್ದ ನೆನ್ಸಲಂಗಾಣ ಇಲ್ಲ ಸಾರಿ ನೀವೇದತನ್ಸಂಗಪ್ಪ ಯಾತತಿ ಹೆಸರು ಇತ ರಾತ್ರಿಾಗ ಮತ್ತೆ.
ನ ಮತ್ತ ನ ಗೊತ್ತ ಎಲ್ಲ ಇವತ್ತು ಓದಲಿವರೆ ಇವತ್ತು ನಾ ಕುತ್ರ ಹೆಸಗ ಮ್ಬಿಡ್ತಾರ ಪೂರಾ ಮೂಡದ ಕರೆ ಮಾಡ್ತಾರ ಮೂಡ ಏ ಅಂತ ಬರಿ ಹೂವಾರಲ್ಲ
ಓದ್ತದೆ ಎಲ್ಲ ಓ್ತದೆ ಒಂದು ಸತಿ ಸ್ಟೋರಿ ನೋಡಿದ್ರೆ ಫಿದಾಬಕ್
ಒಳ್ಳರೆ ತ ಹ ಭ ಸ್ಟೋರಿ ಅದ ಮ್ಯಾಚ್ದ ಮ್ಯಾಚ್ ಆಯ್ತ ಸಾಂಗ್ಗೆ ಅದಕ್ಂದ್ರೆ ಡೋದ ಅಷ್ಟೇ ಇಲ್ಲಾಂದ್ರೆ
ಅಲ್ಲ ನಾನ್ ನೋಡಿಲ ಕಿರ ಅಂತಾನ ಸ್ಟೋರಿ ನೋಡಿದ ಇಲ್ಲಿ ರಮ್ಯ ನಂತರ ಇಲ್ಲಪ್ಪಾ ನಾ ಕ್ಲೋಸ್ ಫ್ರೆಂಡ್ ಅದಾಗ ಅವನಿಗೆ ನಿಮಗೆಾಕಿ ನ ನ ನೋಡು ಅಂತೇಳಿ ತೋರ್ಸ್ತ ನಾವ ಇಲ್ಲ ಇಲ್ಲ ಯಾವಾರ ಬಂದಿರಲ್ಲನಗೆ ಅವ್ನ ಬಿಲ್ ನೋಡಿರ್ತ್ನ ನಾವವು ಹೋದಾಗ
ಇ ತೋರಿಸ್ತೇನೆ ನಾನ್ ಎಲ್ರಿಗ
ಏ ಬರ್ತಾವ ಒಂದೊಂದ್ ಬರ್ತಾವ ಒಂದೊಂದ್ ಬರಲ್ಲ ಒಂದೊಂದ್ ಬರ್ತ ಅಂತ ಒಂದೊಂದ್ ಟೈಮಿಗೆ ಬರಲ್ಲ
ಯಾವಾದ್ರನ ಹಂಗ ಇಡತ್ತ ಮಾಡಲ ಹೆಂಟದ
ಒಂದೊ್ ಟೈಮ್ ಬಂದಿತ್ತು ಅವಾಗ ಒಂದ್ ಎರಡ್ ಸತಿ ಒಂದ್ ಎರಡ್ ಸತಿ ಬಂದಿದ್ದಿಲ್ಲ ಅವಾಗ ಬಂದ ಎಲ್ಲ ಅಲ್ಲಿ ಒಂದ್ ಎರಡ್ ಸತಿ ಬಂದಿದ್ದಿಲ್ಲ ಅವಾಗ ಕಿರಯನ್ದ್ರಾಗ ನೋಡಿದ್ದೆ ನಾವ್ತ್ತ ಅಲ್ಲಿಗೆ ಹೋಗಿದ್ದವಿ ಇದ್ದೇನಾ
ಹ್ಮ್
ಹೋದ ತೋರ್ಸಿ
ಇಲ್ಲ ಆಲ್ಮೋಸ್ಟ್ ಇಲ್ಲ ಎಲ್ಲ ಟೈಮ ಇಟ್ಟಂಗಲ್ಲ
ಏ ಒಂದ್ ಆ ಟೈಮ್ ಅವ್ನ್ ಫೋನ್ದಾಗೆ ನೋಡಿ ನನ್ ಫೋನ್ದಾಗ ಬಂದಿದ್ದೀನ ಲವಾಗ ಈಗಿರಲ್ಲ ಬಿಡು ಹೊಸ ಐಡಿಯ ಅದದು
ಹೊಸೈಟ್ ಇಲಾಖೆನು ಅದೇ ಅಲ್ಲ
ಹೊಸ ಐಡಿಯ ಅದ ಇನ್ನ ಒಂದ್ ತಿಂಗಳ ಆಯ್ತದು ಅದೇ ಬೇರೆದೇ ಈಗ ಒಂದ್ ತಿಂಗಳ ಐ್ತಿ ಅದು
ಎಂ ಎ ಡಬಲ್ಲ್ಯು ಈ ಬಣ್ಣ ಬಡಿ ಮಣ್ಣ
ಅಲ್ಲೋ ಈಗ ಇದು ಹೊಸ ಇಡಿಯ ಈಗ ಒಂದ್ ತಿಂಗ್ಳಾಯ್ತು ಬಿಡು ಇದ್ರೊಳಗೆ ಇರಲ್ಲ ಹಳಿ ಹಿ ಕೇಳ. ಹೌ.
ಹಳಿಡ ಮತ್ತೆ್ದ ಹಳಿಡಿ ಇದ ಇದ ಅಲ್ಲ.
ಇದಲ್ಲ ಇನ್ನ ಒಂದ ಇತ್ತು ನೋಡದು ಸ್ವಲ್ಪ ಏನ ಯಾರ ಬ್ಯಾರಾರ ಯ ಮಾಡತಾರ ಅಂತ ಹೇಳಿಷ್ಟ ತೆಗ್ದೋಗಟ್ಟಿಲ್ಲ ಅದು ಎಲ್ಲ ಫಾಲೋವರ್ಸ್ ಫಾಲೋಯಿ್ ಎಲ್ಲ.
ಅ ತೆಗ್ದ ಒಕಟ ಮ್ಯಾಗ ಒಂದ್ ತಿಂಗಗಳ ಹಿಂದ ಇ ಮಾಡಿನ್ನ ಅದ್ರೊಳಗೆ ಯಾರಿಗ ಇಟ್ಟಿಲ್ಲ ಜಗ್ಗಿದ್ರರು ಅದ್ರೊಳಗೆ. ಇಷ್ಟ್ ಐನೂರ್ ಮಂದಿ ಏನ್ ಮ್ಯಾಗ ಇದ್ರು ಎಲ್ಲರ ದೋಸ್ತರ ಅಲ್ಲಿ ಈಗ ಎಲ್ಲೋ ತೆಗದಕಟ್ನ ಎಸಾರ್ ನೋಡ್ರ ದಡ್ನೂರ್ ಯಾರ ನೂರ್ ಯಾರ ಜಾಸ್ತಿ. ಕ್ಲೋಸ್ ಇದ್ದಾರದ್ರ ಆತರ ಅದ್ರೊಳಗ ಅಷ್ಟೇ ಉಳಕಿದಿದ್ದಾರೆ ಯಾರ ಇಲ್ಲ ಹೋಗಿ ನಂಗಗೆ ಕಾಲೇಜ್ ಇದ್ದರಿ ಎಲ್ಲಾರ ಸ್ಕೂಲ್ದರ್ ಎಲ್ಲಾರ ಇದ್ರ ಅದ್ರೊಳಗೆ.
ಹ್ಮ್ ಹ್ಮ್.
ಇದ್ರೊಳಗಿಲ್ಲ ಜಾಸ್ತಿ. ನಮ್ ದೋಸ್ತ್ ಒಬ್ಬ ಮಾಡತ್ತನ್ಲಿ ಡೈರಿ ಫಾರ್ಮಿಂಗ್ ಮಾಡ್ಲತ್ತಾರ ಅಂತ ಐವತ್ತು ಲಕ್ಷ ತಗೊಂಡ್ರಂತ ಲೋನ್ ಇತ್ತು ಜಲ್ದಿ ಒಂದ್ ಲಕ್ಷ ಇದ್ರೆ ರಾತ್ರಿ ನಜೆ ಹತ್ತಲ್ಲ ಐವತ್ತು ಲಕ್ಷ ಅಂದ್ರ ಮಾಡ್ಬಕ್ಂತ ತೊೊಂಡ್ರಿ ುಡ್ ನೀವು ನನ್ ಕಂಡ ಚಲ
ನಂಬಿಕೆ ಅದ ನಾನ್ ಮಾಡ್ತೇವಂತ
ಅದೇ ಮತ್ ಆ ನಮ್ಮನ್ ಧೈರ್ಯ ಮೆಚ್ಬೇಕಕ್ ಅವರು ಅವ್ಲಿ ಅವರು ಪರಿ ಆ ಮೊದ್ಲು ಮೊದ್ಲಿಿಂದ ಅದೇ ಮಾಡಿಕಂತ ಬಂದಾರ ಗರಿ ಸಾ ಕಾಣಿಕ ಬಕ್ ಅ ಅದು ಹೋದ್ರ ಬಿ ಇದ್ರಲೆ ಕಟ್ಟ ಕಟ್ಟಬೋದು ಅಂತ ಐತೆ ಅವ್ರಿಗೆ ಅದಕ್ಕೆ ಮಾಡ್ಯ
ಹ್ಮ್
ಹ್ಮ್
ಹಸನಂದರ್ ಬಾಯ ನನಗೆ
ಹ್ಮ
ಮತ್ತೆ ಆಯ್ತಾ